ಏನ್ ಅಣ್ಣಾ ಅರಾಮ
ಹಾ ಆರಾಮ್ ನೋಡು ನೀವು.
ಹ್ರ ಮ ಏ ಮಾಡತ್ರಿ ಊಟ ಎಲ್ಲ ಆಯ್ತಾ
ಹಾ ಊಟೆಲ್ಲ ಆಗೇತಿ ಇವಾಗ ಜಸ್ಟ್ ರೆಸ್ಟ್ ಮಾಡ್ತಾ ಇದ್ದೀನಿ ಹ ನಮ್ದ ಸ್ವಲ್ಪ ತೋಟದಲ್ಲಿ ಕೆಲಸ ನಡದೈತೆ
ತೋಡ್ದಲ್ಲ
ಹಾ ತೋಟದಲ್ಲಿ ಸ್ವಲ್ಪ ಕೆಲ್ಸ ನಡದೈತೆ ಹಾ ಬೆಳಿಗ್ಗೆಯಿಂದ ಕೆಲಸ ನನಗೂ ಸುಸ್ತಾಗಬಿಟ್ಟೈತೆ
ಏನಣ್ಣ ಏನ್ ಮಾಡಿದ್ರ ಕೆಲ್ಸ ತೋಡ್ದದಲ್ಲಿ
ಹಾ ತೋಟದಲ್ಲಿ ಅದೇ ತರಕಾರಿ ಐತಪ್ಪ ಆ ಟೊಮಾಟೊ ಹಾ ಮತ್ತೆ ಮೆಣಸಿನ್ಕಾಯಿ
ಹ್ಮ್
ಹಾ ಈ ತರ ಎಲ್ಲ ಒಂದು ಮೂರ್ನಾಕ್ ತರ ವೆರೈಟೀಸ್ ಐತೆ
ಅಂದ್ರೆ ಮನೆ ಪೂರ್ತ ಮನದು ಮ ನ ಏನೇನ್ ಬೇಕು ಎಲ್ಲ ಒಲ್ಲೆ ನಿಮ್ ತೋಟದದಲ್ಲಿಲ್ಲ ಐತೆ
ಹಾ ನನ್ ತಡದ್ರೆ ಐತೆ ಟಮೊಟ ಐತೆ ಮತ್ತೆ ಬೆಂಡೆಕಾಯಿ ಐತೆ ಮೆಣಸಿನ್ಕಾಯಿ ಐತೆ ಮತ್ತೆ ಬೇರೆ ಬೇರೆ ತರ ಐತೆ ಎಲ್ಲ ತೆಂಗಿನ ಮರಗಳು ಇದ್ದಾವೆ ಮಾಕ ಮರಗಳು
ಎಷ್ಟಾಗ್ರತಾನ ಜಮೀನು
ಹಾ ಒಂದ್ ನಾಲ್ಕ್ ಎಕರೆ ಐತೆ
ಹ್ಮ್ ಏನ್ ಬಳ್ತಾರ ಅಜ ಮನೆಯಲ್ಲಿ
ಜಮೀನಲ್ಲಿ ನಾವು ಏನು ಈ ತರ ಹ ವಾರ್ಸಿಕೆ ಬೆಳೆ ಏನು ಬೆಳೆಯಲ್ಲ ಇ ತೋಟಗಾರಿಕೆಗೆ ಮಾಡ್ಕೊಂಡು ಹೋಗೋದು ಸುಣೆ
ಅಂದ್ರೆ ಒಂದೇ ಬೆಳೆ ಅಂತ ಏನ್ ಕನ್ಫರ್ಮ್ ಆಗಿಲ್ಲ ನಿಮ್ಗೆ
ಹಾ ಒಂದೇ ಬೆಳೆ ಏನಿಲ್ಲ ಆ ಸೀಸನ್ ತಕ್ಕ ಯಾವ್ದ ರೇಟ್ ಇರುತ್ತಲ್ಲ
ಹ್ಮ ಹ್ಮ್
ಹ್ಮ ಆತರ ಬಳ್ಕೊಂಡ್ ಹೋಗೋದು
ಮತ್ತೆ ನೀರಿನ ವ್ಯವಸ್ಥೆ ಆಣ್ಣ
ಹಾ ನೀರ್ ವ್ಯವಸ್ಥೆ ಐತೆ ನ ತೋಟದಲ್ಲ ಐತೆ ಬಾವಿ ಐತೆ ಒಂದ್ ಬೋರಲ್ಲ ಐತೆ
ಹ್ಮ ಹ್ಮ ಹೌದಾ ಬರಲ್ಲಿ ಎಷ್ಟ ಐತೆ ನೀರು ಎಷ್ಟ ಇಂಚು
ಹಾ ಏನಿಲ್ಲ ಅಂದ್ರೆ ದಿಡಂ ಚೈತೆ ಅವ ನಮ್ಮ ಮಲಕ್ಕ ಆಗತ್ತೆ ಒಲ್ ತೋಟಕ್ಕೆ
ಅಡ್ಜಸ್ಟ್ ಆಗತ್ತಾ ನೀರು
ಹಾ ನಮ್ ತೋಟಕ್ಕೆ ಆಯತಲ್ಲಾ ಸರಿ ಹೋಗುತ್ತೆ ಬಾವಿನ ಐತಲ್ಲ ಪಂಚರ್ಡ್ ಆಗ್ಬಿಟ್ಟು ಲ್ಲ ಸಾಕಾಗುತ್ತೆ ನೀರು
ನಾವ್ರೆ ಅಡ್ಜಸ್ಟ್ ಆಗತ್ ಬಿಡಿ
ಹಾ ಬಾವನಯ್ತವಾ ಅಲ್ಲ ಅರ್ಜ ತ್ತ ನೀರು ಏನ ಅಲ್ಪ ಸ್ವಲ್ಪ ಹಿ ಕೆಲ್ಸ ಮಾಡ್ಕೊಂಡ್ ಹೊಿದೀವಿ
ಮತ್ತೆ ಬಿಸಿಲಂಗಣ ಊರ್ ಕಡೆ
ಅದರಲ್ಲಿ ಬೇರೆ ಈ ಕಡೆಲ್ಲ ಬಿಸಿಲುಲ್ಲ ಜಾಸ್ತಿ
ಹ್ಮ್ ಎಷ್ಟ್ ಡಿಗ್ರಿ ಐತಾನ ಇವಾಗ
ಯವಾಗಾನೋಡ ಇಲ್ಲಲ್ಲಾತ್ತ ತರ್ಟಿ ಟು ಫಾರಟಿ ಟು ಹಂಗ್ ಹೋಗುತ್ತೆ
ಒಯಟ್ಟುಟುನ
ಹಾ ಮೂವತ್ತ ಮೂವತ್ತೆಂಟರಿಂದ ನಲ್ವತ್ತೆ ಎರ ರ ತಾನ ಹೋಗುತ್ತೆಲ್ಲಿ ಬಿವಿಸಲ ಹ ಹ ಅದೇ ಏನು ಕೆಲ್ಸ ಮಾಡೋ ಅಂದ್ರೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಗಂಟೆ ಅಷ್ಟೇ ಮಧ್ಯಾಹ್ನ ಒಂದ್ ಗಂಟೆ ತಾನ ಅಷ್ಟೇ ಕೆಲ್ಸ ಮಾಡೋದು ಆಮ ಹ ಹ ಆಮೇಲೆ ಮನೆ ಬಂದ್ಬಿಟ್ರೆ ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ಹೋಗೋದು.
ಹ್ಮ ಹ್ಮ
ಹಾ, ಬಿಸಿಲಲ್ಲಿ ಮಾಡಕ್ ಆಗಲ್ಲ ಕೆಲ್ಸ. -
ಈ ಬಿಸಿಲಲ್ಲಿ ಏನ್ ಮಾಡ್ತೇ ಅಣ್ಣ ನೀ ಈ ಬಿಸಲಿಗೆ ನೀನ್ ಯಾವ ತರ ಜ್ಯೂಸ್ ಕುಡುದ್ರುನು ಸಮಾಧಾನ ಆಗಲ್ಲ ಅಂದ್ರೆ ಒಂಥರ ಮನುಷ್ಯನಿಗೆ ಗಿಲ್ಟ್ ಕಾಡ್ತಿರುತ್ತೆ.
ಹಾ, ಅದು ಕರೆಕ್ಟ್ ಬಿಡು ಬಿಸ್ಲಲ್ಲಿ ಕೆಲ್ಸ ಮಾಡಕ್ ಆಗಲ್ಲ.
ಹ್ಮ್, ಎವಿ ಸುಸ್ತ ಆಗುತ್ತಣ ಟೈರ್ಡ್ ಆಗತ್ತೆ.
ಹ್ಮ, ಸುಸ್ತಾಗುತ್ತೆ ಮೈ ಸುಡುತ್ತ ಜ್ವರ ಬರುತಾವ.
ಹಮ
ಸುಮ್ಮ ಅವಲ್ಲ ಎಲ್ತ್ಗೆಲ್ಲ ಒಳ್ಳೇದಲ್ಲ ಅಂತ ಅಂದಬಿಟ್ಟು ಅದಕ್ಕೆ ಬೆಳಿಗ್ಗೆ ಏನಿಲ್ಲ ಅಂದ್ರೆ ಆರು ಗಂಟೆಕ್ ತೋಟದ ಕಡೆ ಹೋಗದ. ಹ ಹ, ಹನ್ನೆರಡು ಗಂಟೆ ಹನ್ನೆಡವರೆ ಹಂಗೆ ಮತ್ತೆ ಬಂದ್ಬಿಡ್ಬೇಕು ಕಡೆ ಮನೆ ಕಡೆಹ
ಹ್ಮ್, ಹ್ಮ್ ಅಂದ್ರೆ ಎಲ್ಲಾ ಕರೆಕ್ಟಾಗಿ ನಡೆದಿದೆ ವ್ಯವಹಾರ ಎಲ್ಲ.
ಹ, ಎಲ್ಲ ಕರೆಕ್ಟ್ ಆಗಿನಡಿದಿದೆಲ್ಲ ಲೇಬರ್ ಪರ- ಇಲ್ಲವರ್ ಕೈಯಿಂದ ಎಲ್ಲ ಕೆಲಸ ಮಾಡಿಸತೀವಿ.
ಏನ ಲೇಬರ್ ಕೈಯಿಂದ ಏನ್ ಮಾಡ್ತಾರ ಕೆಲ್ಸ ಕೂಲಿನ
ಹಾ, ಕೋಲಿ ಕೆಲ್ಸ ಮಾಡ್ಸರ್ತೀವಲ್ಲ ಟೊಮೊಟೊ ಹರಿಯವು. ಹಾ, ಮತ್ತೆ ಬೆಂಡಿಕಾಯಿ, ಹಾ, ಈಕಡೆ ಎಲ್ಲ ಒಂದ ಲೇಬರ್ಗೆ ಎರಡುನೂರು.
ಐನ್ನೂರು
ಹಾ, ಇನ್ನೂರು ಮತ್ತೆ ಸಾಯಂಕಾಲ ಬಂದ ಕೆಲಸ ಮಾಡ್ತೀವಿ ಅಂದ್ರೆ ನೂರು ರೂಪಾಯಿ ಕೊಡ್ತೀವಿ. ಟೋಟಲ್ ಮುನ್ನೂರು ರೂಪಾಯಿ- ಹ
ಏನ್ಬಿಡಪಾ ಚೀಪ್ ಆಯ್ತಲ್ಲ ನಿಮ್ ಕಡೆ.
ಹಾ, ಈ ಕಡೆ ಎಲ್ಲಾ ಹಂಗೆಪ್ಪ ಆ ಕಡೆ ಬೆಂಗಳೂರು ಕಡೆ ಇದ್ದಂಗಿಲ್ಲ ಈ ಕಡೆ ಕೆಲ್ಸ ಕೊಟ್ರೆ, ಆಯ್ತು, ಹ್ಮ ಹಾ ಅದೇ ತರಾನೇ ಮ ಇಲ್ಲಿ ಮತ್ತೆ ನಾವ್ ಬೆಳದ್ ಬೆಳೆಗೆ ಸರಿಯಾಗಿ ರೆಟ್ ಸಿಗ್ತಾ ಇಲ್ಲ ಇವಾಗ.
ಹ್ಮ, ಮತ್ತೇನ ಹೋರಾಟ ಅದ್ ಮಾಡ್ಬೇಕಣ್ಣ ಸಂವಿಧಾನಾತ್ಮಕವಾಗಿ
ಹಾ, ಅದೆಲ್ಲಾ ಮಾಡ್ಬೇಕಪ್ಪಾ ಯಾರಲ್ಲಿ ಒಗ್ಗಟ್ಟಿಲ್ಲ ಇವಾಗ ಹೋರಾಟ ಮಾಡೋ ಬನ್ನಿ ಅಂತಂದ್ರೆ ಯಾವ ಹೋರಾಟ ಮಾಡ್ತೀಯ ಬಿಡು, ನೀನ್ ಒಬ್ನಿ ಮಾಡಿ ಏನ್ ಮಾಡ್ತೀಯ ಏನ್ಸ ತಂತಂತ
ಹ್ಮ್, ಅದನ್ನ ಕೊಡೋಣ ನಾದ್ರು ಹೋರಾಟ ಮಾಡಕ್ ಹೋದ್ರೆ ನಿನ್ಗೆ ಭಯ ಆಕ್ಬಿಟ್ಟು ಕೆಪಾಯರಾಕ್, ಾಗ್ ಅಂತೇಳ್ಬಿಟ್ಟೆ ಭಯಾಕ್ಷಿ ಮನೆಗ ಕಳಸ್ತಾರೆ.
ಹಾ ಅದೇ ತರಾನೇ ಸುಮ್ಮನೆ ಹೊಲ್ದ ನನ್ ತೋಟದಲ್ಲಿ ಎಷ್ಟು ಬೆಳೀತ್ತ ಅಷ್ಟೆಲ್ಲಾ ಮಾಡೋದು ಮಾರದು ಎಲ್ಲಾ ನಮ್ ಸಂಸಾರಕ್ಕ ಆದ್ರೆ ಸಾಕಂತ ನಾವು
ಹ್ಮ್, ಮನ್ಯಾಗ ಎಷ್ಟ ಆಗುತ್ತ ಅರ್ಸಗ್ತ
ಹಾ, ಕೋವಿಲ್ಲಿ ಎಷ್ಟು ಉಳಗ ಇರುತ್ತಲ್ಲ ಅದೆಲ್ಲ ಮಾರ್ಕೆಟ್ ಹೋಯ್ತಬಿಟ್ಟ ಮಾರಾಟ ಮಾಡತೀವಿ.
ಅಂದ್ರೆ ಯಾವ ಮಾರ್ಕೆಟ್ ಹೋಯ್ತರಿ ನಿಮ್ ಊರಲ್ಲೇ ಮಾರ್ತಾರಏನ್ ಸಿಟಿಗೆಲ್ಲ ತಗಂದ ಹೋಗತೀರಾ
ಹಾ ಸಿಟಿ ಸಿಟಿ ತಗೊಂಡ್ ಹೋಗ್ತವಿ ಅಪ್ಪಾ ಎಪಿಎಮ್ಸಿ ಐತೆ.
ಹ್ಮ್, ಹ್ಮ್
ಎಪಿ ಎಂಸ್ ಇರು ದಲ್ಲಾಳ ಇರ್ತಾರೆ. ಅವರೆಲ್ಲ ಮಾರಾಟ ಮಾಡ್ ಮಾಡ್ತಾರೆ. ಅವ್ರೊಂದಿಷ್ಟು ಹ್ಮ್, ಅವ್ರೊಂದಿಷ್ಟು ಕಮಿಷನ್ ತಗೋತಾರೆ.
ಹ್ಮ ಹ್ಮ
ಹಾ, ಉಳಿತಂದ್ರನಮ ಬಾಗ ಕೊಡ್ತಾರೆ.
ಅಂದ್ರೆ ವರ್ಕೌಟ್ ಆಗುತ್ತ ನಿಮ್ಗೆ, -
ಹಾ, ವರ್ಕೌಟ್ ಆಗಕೆನಪ್ಪಾ ಅಷ್ಟ ಇಷ್ಟ ದುಡ್ಡು ಉಳಿತ ಮತ್ತಿಲ್ಲಿಂದ. ಹ ಮತ್ತೆ ಗಾಡಿ ಬಾಡಿಗೆ ಕೊಡ್ಬೇಕು ಮತ್ತೆ ಇವ್ರೆ ಲೇಬರ್ ಕೂಲಿ ಕೊಡ್ಬೇಕು ಅದಕ್ಕ ತರಕಾರಿಗೆಲ್ಲ ಎಣ್ಣೆ ಉಡಿಬೇಕು ಮತ್ತೆ ರಾಸಾಯನಿಕ ಗೊಬ್ಬರ ಆಗ್ಬೇಕು ಹ ಎಲ್ಲದ್ರಿಂದ ಖರ್ಚ ಇದೆ ಜಾಸ್ತಿ
ಹ್ಮ್ ಹ್ಮ್
ಹಾ ಒಂದು ಒಂದ ಹ ಹ ಒಂದ ಒಂದಂಕಿತ ಉಳಿಯುತ್ತೆ ಒಂದೊಂಕಿತ ಇಲ್ಲ ಮೈ ಮೇಲೆ ಬರುತ್ತ
ಎ ಕಷ್ಟ ಪಡುವ
ಹ್ಮ ಹಾ ಎ ಕಷ್ಟ ಹಾ ಮತ್ತೆ ರೈತ ರೈತಾದ್ಮೇಲೆ ಕಷ್ಟ ಕಷ್ಟ ಪಡ್ಲಿಂದ್ರೆ ಹೆಂಗಗೆ ಕಷ್ಟ ಪಟ್ಟದಾರ ಐತಲ್ವ ಇಾವಾಗ
ಹ
ಹಾ ನೀವೇನು ಆರಾಮ ಸಿಟಿಯಲ್ಲಿ ಇರ್ತೀರ
ಇರ್ತೇವಣ್ಣ ಸಿಟಿಲಿ ಇರ್ತ ಅಂದ್ರರು ಆರಾಮಾಗಿರುತ್ತ ನಾವೆಲ್ಲಾ ಹಳ್ಳಿ ಜನ ತಾನೆ ಹಳೆ ಜನ ಇಲ್ಲಿ ಸಿಟಿಗೆ ಬಂದ್ಬಿಟ್ಟು ಸಟ್ ಆಗಿದ್ವು ಅಷ್ಟೇ
ಹ್ಮ್ ಮತ್ತೆ ಹಳ್ಳಿ ಜನಕ್ಕೆ ಬೇರೆ ಬಿಡಸುತ್ತೆ ಮತ್ತು ಸಿಟಿ ಜನಕ್ಕೆ ಬೇರೆ ಬಿಡಸುತ್ತ ಅಲ್ಲಿ ನೀ ಅಲ್ಲಿ ಇಲ್ಲಿ ಹಳ್ಳೆ ಕೆಲ್ಸ ಅಲ್ಲಿ ಮಾಡಿದ್ರೆ ನೀವು ಆಗಲ್ಲ ಕೆಲ್ಸ ನಿಮ್ಮಿಂದ ಹ
ನಾವು ಊರಿಗೆ ಬಂದ್ಬಿಟ್ಟು ಜಮೀನಲ್ಲಿ ಚೂರು ಕಳೆಕಿತ್ತ ಅಂದ್ರೂ ಆಗಲ್ಲ ನಮ್ ಕೈಯಿಂದ ಅಷ್ಟೊಂದು ಇದಾಗಬಿಟ್ಟಿದ್ವಿ ವೀಕ್
ಹ ಮತ್ತೆ ಅಲ್ಲೆಲ್ಲಾ ನೀವು ಹೈಫೈ ಮೈಂಟೈನ್ ಮಾಡ್ತೀರಪ್ಪಾ ಅಲ್ಲಿ
ಇಲ್ಲಿ ಇರೋ ಊಟಕ್ಕೂ ಹಳ್ಳಿ ಊಟಕ್ಕೂ ಹೆ ಡಿಫ್ರೆಂಟ್ ಅಣ್ಣ ಇಲ್ಲಿ ಇರೋ ಊಟ ಮಾಡ್ಬಿಟ್ಟು ನೀನು ನಡ್ಕೊಂಡ್ ಹೋಗಕ್ ಆಗಲ್ಲ ಅಷ್ಟೊಂದ ಸುಸ್ತು ಗೊತ್ತಾಗುತ್ತೆ ಏನು ಊಡದಲ್ಲಿ ಎನರ್ಜಿ ಇಲ್ಲ ಪ್ರೋಟೀನ್ ಇಲ್ಲ ಏನಿಲ್ಲ
ಹ್ಮ್ ಬರಿ ಎಣ್ಣೆ ಪದಾರ್ಥಲ್ಲಆಕಡೆ
ಜಂಗ್ ಫುಡ್ ಇದು ಮತ್ತೆ ರೋಡ್ ಸೈಡ್ ಫುಡ್
ಹ್ಮ್ ಎಲ್ಲಾ ಎಣ್ಣೆಪ್ಪ ಪದಾರ್ಥ ಮತ್ತೆ ಪೀಜಾ ಬರ್ಗರ್ ಇದ್ ಬಿಟ್ರೆ ಈತರ ನಮ್ ಕಡೆ ಅಡಗೆ ಸಾಂಬಾರ ಸಿಗಲ್ಲ ರೊಟ್ಟಿ ಸಿಗಲ್ಲ ಅಲ್ಲ
ರಟ್ಟಿ ನೋಡ ಇಲ್ಲ ನಾನನ್ ಬೆಂಗಗಳೂರ್ ಬಂದ್ಮೇಲೆ ಅದೇ ಪಿಜ್ಜಾ ಬರ್ಗರು ನೂಡಲ್ಸ್ ಎಗ್ ರೈಸ್
ಹ ಮತ್ತೆ ಈ ಕಡೆ ಚಪಾತಿ ಸಿಗಲ್ಲ ಮೇನ್ ಮನೆ ಊಟ ಸಿಗಲ್ ನೋಡಪ್ಪಾ ಅಲ್ಲಿ
ಹ್ಮ್ ಮನೆ ಊಟ ಸಿಗಲ್ಲ ಮನೇನು ಬಾಳ ಮಿಸ್ ಮಾಡ ಗೊತ್ತಣ ಇಲ್ಲಿ ಮೆ
ಹ ಮತ್ತೆ ಏನ್ ಮಾಡಕ್ಕ ಆಗಲ್ಲಪ್ಪಾ ಹೋಗಿದವಿ ಆದದ್ರೆ ಎಲ್ಲೆಲ್ಲಾ ದುಡ್ಲಿಕ್ಕೆ ಹೋಗ
ಹ್ಮ್ ದುಡಿಬೇಕ ದುಡಿಬನ ಬದುಕಬೇಕು ಏನ್ ಮಾಡ್ಬೇಕಲ್ಲ
ಹ್ಮ್
ನಾವು ಕೆಲ್ಸ ಮಾಡ್ತ ಇರ್ತೀವಿ ಕೆಲವೊಂದು ಕಸ್ಟಮರ್ಗಳು ನಮ್ಮನ್ನು ನಾಯಿಗಿಂತ ಕಡೆ ನೋಡ್ತಾರೆ ಒಬ್ಬಬರು ಚೆನ್ನಾಗಿರ್ತಾರೆ
ಹ್ಮ್ ಅ್ ಎಲ್ಲಾ ಎಲ್ಲಾ ಶ್ರೀಮಂತ ಜನ ಅಲ್ಲಾ ನಮ್ ಎಲ್ಲಾ ಈ ಕಡೆ ಎಲ್ಲ ಈ ಕಡೆ ಎಂದ ಹೋದರ್ಗೆಲ್ಲ ಕೆಲ್ಸ
ಅ ಅಲ್ಲಣ್ಣ ಒಂದ ನಾಯಿ ಅಣ್ಣ ಒಂದೊಂದು ನಾಯಿ ಬೆಂಚ್
ಹಾ ಮತ್ತೆ
ಅಂದ್ರೆ ನಾಯಿಗಿರೋ ವ್ಯಾಲ್ಯೂ ನಮಗಿಲ್ಲಣ ಹ್ಮ್ ನಾಯಿ ಕೂಡ ಕೂಲಿಂಗ್ ಗ್ಲಾಸ್ ಆಾಕ್ತಾರೆ ಶೂ ಆಾಕ್ತಾರೆ ಮತ್ತೆ ಅದ ಕಿತ್ತಿಕಾಯಿ ಎಲ್ಲ ತೊಳಿತಾರೆ
ಹ್ಮ್ ಹೌದೌದು ಸರಿ ಇದೆ ಬಾನ
ಅಂದ್ರೆ ಅವ್ರ ಹೆವಿ ನಾಯಿ ಪ್ರೇರಣ ಅಂದ್ರೆ ಡಾಗ್
ಹ್ಮ್ ಹಾ
ನಮ್ ಕಡೆ ನಾಯ ಇದಾವ ಬೀದಿ ನಾಯ್ ಅದಕ್ಕೇಏನ್ ಮನೆ ಮುಂದೆ ಬಂದ್ರೆ ಒಂತ ಊಟ ಕೂಡ ಆಗಲತ್ತರ ಒಬ್ರು
ಹ್ಮ ನಾಯಿಗೆ ಅಷ್ಟೆಲ್ಲ ಕೇರ್ ಮಾಡ್ತಾರ ಅವ್ರು
ಹ್ಮ್ ನಾಯಿ ಬೆಕ್ಕು ಅದ ಇದು ಅಂತ ಹೇಳ್ಬಿಟ್ಟೀ
ಹಾ ಏನೋ ಒಂದು ಅವ್ರ ಪ್ರೀತಿಯಪ್ಪದು
ಎಚ
ಹ್ಮ್ ಇವಾಗ ನಮ್ ಕಡೆ ಹಿಂಗ ನಮ್ ಕಡೆ ದನ ಅಸೂಕರ ಹೆಂಗಿರುತ್ತಲ್ಲ
ನಾನು ಕೆಲವೊಂದ್ಸಲ ಡೆಲಿವರಿ ಫೀಲ್ಡ್ ಅಲ್ಲಿ ಏನಾದ್ರು ಆರ್ಡರ್ ಕೊಡಕ್ ಹೋಗ್ತಿರ್ತೀನಿ ನೋಡು ನಾಯಿಗೆ ಐದೈದು ಸಾವಿರ ಆರ ಸಾವಿರ ಫುಡ್ ಆರ್ಡರ್ ಮಾಡ್ತಾರಣ್ಣ ಬಿಸ್ಕೆಟು ಮತ್ತೆ ಅದಕ್ಕೆ ಏನೋ ಸಪ್ರೇಟ್ಫುಡ್ ಬರುತ್ತೆ
ಹ್ಮ ಡಾಕ್ ಫುಡ್ ಅಂತ
ಹಾ ಐದೈದು ಸಾವಿರ ಇರುತ್ತಲ ಎಂ್ ಆರ್ ಪಿ
ಹೌದೌ ಆ ಆ ತರ ಎಲ್ಲಾ ಫುಡ್ ಹಾಕ್ರೆ ನಾ ಎಲ್ದ ಆಗಿರತ್ತ ಅಂತ ಮಾಡ್ತಾನ ಅವ್ರ
ನಾವ್ ಚಿಕ್ಕೋರ ಇದಿದ್ದಾಗ ಮನೇಲಿ ಒಂದ್ ಕುರ್ಕುರೆ ಕೊಡ್ಸ ಅಂದ್ರೆ ಕೊಡಸ್ತಿರ್ಲಿಲ್ಲ ಇಲ್ಲಿ ಬೆಂಗಳೂರಲ್ಲಾ ನಾಯಿಗೆ ಐದು ಸಾವಿರ ಪಟ್ಟರು
ಹಾ ಕೊಡ್ಸಲ್ಲ ಇವಾಗ ನಮ್ಗೆ ನಮ್ಗ್ ಏನ್ ಬೇಕಾದ್ರ ಖರ್ಚಿ ಬೇಕಾದ್ರೆ ಕೆಲ್ಸಕ್ಕ ಹೋಗ್ರಿ ದೂಡಿಂತಾ ಬಾರ ಮನ ಇಲೆ
ಹ್ಮ್
ಪರ್ಸಕಲ್ ಸಿಕ್ಕಿದೆ
ಅಂದ್ರೆ ಸಿಟಿ ಜೀನಕಿ ಹಳ್ಳಿ ಹಳ್ಳಿಯಲ್ಲ ಬೆಷ್ಟಪ ನನ್ ಪ್ರಕಾರ ಹ ನನ್ನ ಪ್ರಕಾರ ಹ್ಮ್ ಯಾರ್ ಕೈಯಲ್ಲಿ ಕೆಲ್ಸ ಮಾಡ ಹಂಗಿರಲ್ಲ ಯಾರ್ ಕೈಲಿ ಅನ್ಸಂಗಿ ಲ್ಲ ನೆಮ್ಮದಿಯಿಂದ ಒಂದತ್ತು ನೂಟ ಒ್ಬಹುದು
ಅತ್ತನ ಚಪ್ಪಡಣ
ಹ್ಮ್
ಮತ್ತೆ ಊಟ ಆಯ್ತಣ್ಣ
ಹಾ ಊಟ ಆಯ್ತಪ್ಪ ನಂದ ಆಗ್ಲೇನೆ ನಿಂದ ಮತ್ತೆ ನಿವಾಗ ಕೆಲ್ಸಕ್ ಹೋಗ್ಬೇಕ
ಹಾ ಇವಾಗ ಕೆಲ್ಸಕ್ಕೆ ಹೋಗೋಗೋಣ ಪ್ರಶಾಪ ಆಗಿ
ಹ್ಮ್ ಹ್ಮ್ ಆಯ್ು ಸರಿ ಇವಾಗ ಕೆಲ್ಸಕ್ಕೆ ಹೋಗುವ ನನ್ ಸಾಯಂಕಾಲ ಹಾ ಸಾಯಂಕಾಲ ಕಾಲ್ ಮಾಡಿ
ಸರ ಸರಿ ಬಾಯ್
ಹಾ ಸರಿ